ಹರಾ ನನ್ನ್ತರಾ
ರಿಲ
ಹೌಕ
ಸುಮ್ನೆ ಮಲ್ಕೊಂಡು ಆಕಾಶ ನೋಡ್ತಾ ಇದ್ದೀನಿ.
ಇ ಊಟ ಆತಾ
ಹಯ್ತು ನಿತ
ಏನ್ ತಿಂದ್ರಿ?
ಅದೇ ಅಲ್ಲ ಸೊಂಬಾರ್ ನೀ ವತರಿ
ಹಾ
ಅನ್ನ ಸಾಂಬಾರ್ ತಿಂದೆ ನೀವೇನ್ ತಿಂದ್ರಿ.
ಹಾ ನನ್ನ ಆಗ ತಿ ನಿಂದು?
ಎಳಂತಿದ್ರಿ?
ಹ್ಮ್
ಏನ್ ತನ್
ನಾು ಅಲ್ಲ ಮತ್ತೆ ನ ಕೈಸ ಆಡ್ತನ ನೀವಂತಂದ್ರಿ.
ನಾನು ಅನ್ನ ಸಾಂಬಾರ್, ತಿಂದೆ ಸಾಂಬಾರ್ ಏನಂತ ಗೊತ್ತಿಲ್ಲ ಏನ ಒಂದ್ ಸಾರು.
ಹೌದಾ ಯಾಕನ್ನೆ
ಅದ ಹಾಗೆ
ಹೌದಾ ಮತ್ತೆ ಎನ್ ಸಮಾಚಾರ?
ಏನಿಲ್ಲ ನೀವೇ ಹೇಳ್ಬೋದು? ನೀವ ಹೇಳಿ ಕೇಳಿಸ್ಕೋತೀನಿ.
ಹೇಳೇ ನೀನ ಕೆೇಳದ?
ನೀನಾದ್ರೂ ಹೇಳಿ ಕೇಳಸ್ಕೊಣುವ?
ನೀವೆಲ್ಲಿ ನೀವೇ ನೀವು ದೂರದರ್ಶನ ನೋಡ್ತೀರಾ?
ನೋಡ್ಸ ನೀ ನೀವು ನೋಡ್ತೀರಾ?
ನನ್ನೂರು ತಳೆ ವಿನೋದಿಕಕ್ಕಂಡ
ಹಾದ ಎಲ್ಲ ನೋಡ್ತೀರಾ?
ಹೌದು. ಯಾಕ ನೀವ್ ನೋಡಲ್ಲ ನಾನ್ ಅಬ್ ನೋಡ್ದಂಗ ಹೇಳ್ತಾ ಇದ್ದೀರಾ?
ಏ ಇಲ್ಲಪ್ಪ ಕೇಳ್ರೆ ಇಷ್ಟೊತ್ತ ಮಲ್ಕೊಂಡಿಲ್ಲಲ್ಲ ನೋಡ್ತಾ ಇದಿದ್ದೀರಾ ಅಂತ.
ಹ್ಮ್ ಇಲ್ಲ ಇಲ್ಲ ದೂರ್ದರ್ಶನ ನೋಡ್ತಾ ತೆ ಅದಕ್ಕೆ ಸುಮ್ನೆ ಇಂದ ನೋಡ್ಕೋದಿಲ್ಲ ನಾಳೆ ಹೆಂಗಿದ್ರು ರಜೆ ಇದೆ. ಹತೆ
ಹ ಅದಕ್ಕೆ ಇಷ್ಟೊತ್ತು ನೋಡ್ತಾ ಇದ್ದೀರಾ?
ನಾನ್ ಮಲ್ಗೆ ರಜೆ ಇದ್ರೆ ನಾನ್ ಮಲ್ಗದೆ ಒಂದ್ ಗಂಟೆ. ಎರಡು ಗಂಟೆ ಆಗ್ಬಟ್ಟೆ ಬೆಳಿಗ್ಗೆ ಮಾತ್ರ ಒಂಬತ್ತು ಹತ್ತು ಗಂಟೆ ಹಂಗ ದೊಡದು
ಹಾಗೆ ಬಿಡಿ ನೀವು ಅಷ್ಟೇ ಅಲ್ಲ
ಹ್ಮ್
ಮತ್ತೆ ಏನ್ ಸರ್
ಹಾ
ಮತ್ತೇನು ಸಮಾಚಾರ ಅಂದೆ
ಹ್ಮ ಹ್ಮ್ದ
ಏನಾದರೂ ಹೇಳಿ ಏನು ನೋಡ್ತಾ ಇದಿದ್ದೀರಾ ಅವಾಗಲೇ ಅದಾದರೂ ಹೇಳಿ ನಾವು ನೋಡುವ
ನಾನು ದೂರದರ್ಶನನೇ ದೂರದರ್ಶನದಲ್ಲಿ ಸೀರೀಸ್ ನೋಡ್ತಾ ಇದ್ದೀನಿ
ಹ ಅದೆಲ್ಲ ನೋಡ್ತೀರಾ ಹ ಅದೆಲ್ಲ ಯಾವಾಗಿಂದ ನೋಡ್ತ .
ಅದು ಫಸ್ಟಿಂದನ ಅಭ್ಯಾಸ ಇತ್ತು ಫಸ್ಟ್ು ಕೊಲೆನೆ ಕೊರಿಯನ್ ನೋಡ್ತಾ ಇದ್ದೆ ಜಾಸ್ತಿ ಈಗ ಕೊರಿಯನ್ ಬಿಟ್ಬಿಟ್ಟು ತೆಲುಗು ವೆಬ್ ಸೀರ ನೋಡ್ತಾ ಇದ್ದೆ ಆಮೇಲೆ ಇವಾಗ ಕನ್ನಡ ಇವಾಗ ತಮಿಳ್ ಜಾಸ್ತಿ ನೋಡ್ತೀನಿ
ನಿಮ್ಗೆಲ್ಲ ಲಲ್ಾಂಗ್ವೇಜ್ ಬರುತ್ತಾ
ನಾನ ಎಲ್ಲ ಅವರಲ್ಲ ಕನ್ನಡ ತೆಲುಗು ತಮಿಳ್ ಇಂಗ್ಲಿಷ್ ಅಷ್ಟೇ ಬರೋದು ಹ್ಮ್ ಹೇಳ
ಹ ಹತ್ತ ಏನ್ರೀ ಸಮಾಚಾರ
ಹ್ಮ ಮತ್ತೇನ್ ಸಮಾಚಾರ
ಸಂತ
ಹ್ಮ್ ಹ್ಮ್
ಏನ್ ಹೇಳಿ ಯಾವ್ದಾದ್ರ ಕತೆೆ ಹೇಳ್ರಿ ಕೇಳೋಣ
ನೀವ್ ಹೇಳಲಿಕ್ಕೆರಣ ಸರಿ ಆಯ್ತು ನಾನ್ ಇವಾಗ ನೋಡ್ತರಕ್ದನ ಹಲ್ಲಾ
ಹಾ ಹೇಳಿಕೇಡು ಸ್ಕೂಲ್
ಇದ್ರ ಮತ್ತೆ ಏನಿಲ್ಲಕನ್್ರಿ ಒಂದ್ ಹುಡ್ಗಿ ಇರ್ತಾಳೆ ಆ ಹುಡುಗಿ ಅಂದ್ರೆ ಅವಳು ಹದ್ನಾಲ್ಕನೇ ವರ್ಷದಲ್ಲೇ ಅವಳ್ಗೆ ಅವರ ಅಪ್ಪ ಅಮ್ಮ ಮದ್ವೆ ಮಾಡ್ಬಿಟ್ಟಿರ್ತಾರೆ ಸೊ ಹಾಗಾಗಿ ಅವಳು ಆ ಗರ್ಭಿಣಿಯ ಆಗರ್ತಲೆ ಆದ್ರೆ ಆ ವಯಸ್ಸಲ್ಲಿ ಅದು ಚಾನ್ಸಸ್ ಅದು ಅದು ಇದಿರಲ್ಲ ಅಂತಂದ್ಬಿಟ್ಟು ಡಾಕ್ಟರ್ಬ ದೊಡ್ಡ ಡಾಕ್ಟರ್ ಆಪ್ರೇಷನ್ ಮಾಡ್ತಾರೆ ಅವಾಗ ಆ ಮಗು ಹುಟ್ಟುತ್ತೆ ಆದ್ರೆ ಆ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಿರ್ತಾರೆ ಆಮೇಲೆ ಆ ಅವ್ರಮ್ಮ ಇರ್ತಾರಲ್ಲ ಅವರಮ್ಮ ಇನ್ನೊಂದು್ ಮದುವವೆ ಮಾಡ್ಕೊಂಡ್ ಬಿಟ್ಟಿರ್ತಾರೆ ದೊಡ್ಡವರಾದ್ಮೇಲೆ ಆ ದೊಡ್ಡವರ ಆದ್ಮೇಲೆ ಅವ್ರ ಡಾಕ್ಟರ್ ಆಗಿರ್ತಾರಲ್ಲ ಸೊ ಅವರಿರೋ ಡಾಕ್ಟ ಅವ್ರರೋ ಡಾಕ್ ಅವ್ರರೋ ಹಾಸ್ಪಿಟಲ್ ಡಾಕ್ಟರ್ ಆಗಿರೋೆ ಇವರು ಡಾಕ್ಟರ್ ಆಗಿ ಇಂಟರ್ನ್ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಅವ್ರಬ್ಬರ ಮಧ್ಯೆ ಕನೆಕ್ಷನ್ ಬೆಳಿಯುತ್ತೆ ಅದೇ ಅದೇನೆ ಅವಡ ತಾ ಇದೇನೆೇ
ಹ ಅಷ್ಟೇನಾ
ಹ್ಮ್ ಅಷ್ಟೇ ಅಷ್ಟೇ ಅಬಟ್ಟ ಇ ಹೇಳಿ
ರೀ ಒಂದಸುಮ್ ನಿದ್ದೆ ಬರೋತಾರ ಹೇಳ್ರಿ ಆಥರ ಹೇಳ್ಬಿಟ್ರೆ ಹೇಗ ನೀವೋ
ನಿದ್ದೆ ಬರ್ತಿದಯಾ ಏನ್ರು ಇಷ್ಟು ಬೇಗ ಎಲ್ಲ ಇದಜ ಬರುತ್ತೆ ನಿಮ್ಗೆ
ಇಷ್ಟು ಬೇಕೋ ಬರುತ್ತೆ ಅಂತ ಹೇಳಿಲ್ಲ ನೀವು ಕತೆೆ ಕತೆೆ ಥರ ಹೇಳಲೇ ಇಲ್ಲ ಅದಕ್ಕೆ ನನಗೆ
ಸತ್ತ ಇರೋದೆ ಅಷ್ಟೇ ಆದ್ರೆ ಅದ್ರಲ್ಲಿ ಆ ಮಗು ಅನಾಥಾಶ್ರಮದ ಇರುತ್ತಲ್ಲ ಆ ಮಗು ಹಾಸ್ಪಿಟ್ಲ್ಗ್ ಬರುತ್ತಲ್ಲ ಆ ಮಗೂ ಕ ಒಂದು ಕೆಮ್ಮಗೆ ಒಂದು ರಸಾಯನ ಶಾಸ್ತ್ರ ಹೇಳ ಲ್ಲ ಅದು ಸಪ್ಪತ್ತಾಗಿರುತ್ತೆ
ಹೌದಾ
ಹ್ಮ್ ಅದನ್ ನೋಡೋದಕ್ಕೆ ಚಂದ
ಹಓ ಅಷ್ಟು ಚೆಂದ ಐತೆ ಅಂತ ನೋಡ್ತಾಯಿದ್ದೀರಾ ನೀವು
ಹಾ
ಹಡಿ ಗಡಿ ಹ
ಹಂಗ ಮಾಡೋ್ತಾ ಏನೆ ದಿನಾ ನೋಡ್ತೀನಿ ಪರಿಚಯ್ದ ನೋಡಲ್ಲ ಅಷ್ಟೆ ಅದು ಎರಡು ಸೀಸನ್ ಇದೆ ಎರಡು ಸೀಸನ್ ಪಾರ ್ರಲ್ಲ ನೂರ್ ನೂರು ಎಪಿಸೋಡ್ ಐ್ತೆ ನನಗ್ ಹಾಕಿ ಇಷ್ಟ ವೇಗ ನಿದೆ ಬರ್ತೈತೆ ಅಂತಾನ ಗೊತ್ತ ತಟೈಮ
ಅದೇ ನಿದ್ದೆ ಬಂದಿರೋವರ್ ತರ ಮಾತಾಡ್ತಿೀರಲ್ಲ ನಂಗೆ ಹಡ್ತೀರಾ ನಿದ್ದೆ ಬರ್ತಾ ಇದೆ ಅಂತ
ಇದ್ದೆ ಬರ್ತಿದೆ ಬಟ್ ಅ ಇದು ಆ ಆ ಭಾಗದ ಆ ಒಂದು ಭಾಗ ಬರೋದಿದೆ ಆ ಭಾಗನ ಮುಗಿಸ್ಕೊಂಡು ಹೋಗಿ ಮಲ್ಕೊಂಡ
ಹ ಕತೆೆ ಬಾರ ಇ ಮುಗಸ್ಕೊಂಡು ಮಲ್ಕೊತಿೀರಿ ಅಲ್ಲಿಿವರ್ಗ ಮಲ್ಲಕ್ಕಲ್ಲ
ಇಲ್ಲ ಇಲ್ಲ ಮಲ್ಲ ಒಂದು ಭಾಗ ಆಯ್ತು ಇನ್ನೊಂದು ಭಾಗ ಆಯ್ತು
ಮೂೂರ್ತಿ ಭಾಗ ಮಲ್ಕು ಮುಗಿಸ್ಕೊಂಡು ಮಲ್ಕ್ಬಿಡ್ತೀರ ಅನ್ನ ನೀವು ಪೂರ್ತಿ ಭಾಗ ಮುಗಸು ಮಲ್ಕೋತಿರಿ
ಅರ್ಥ ಆವಿಲ್ಲ
ಪೂರ್ತಿ ಇರೋ ಭಾಗ ಎಲ್ಲ ಮುಗಿಸಿ ಮಲ್ಕೋತೀರಾ ಅಂತ ಅನ್
ಹ್ಮ್ ನಮಗೆನ್ ನಮ ಜತೆ ಅಷ್ಟೆ
ಪೂರ್ತಿ ಭಾಗ ನೋ್ಬಿ ನೋಡ್ಬಿಟ್ಟು ನಮ್ಗೂ ಹೇಳ್ರಿ ಈ ಕಥೆನ ನಾವು ಕೇಳಸ್ಕೋತಿೀವಿ
ನೀ ನೋಡ್ಲ ನೋಡ್ಬೋದಲ್ಲ ಒಂದೆ ಸರಿ ನಿಚೆ ಚೆನ್ನಾಗಿದೆ ಬೋರ್ ಆಗಲ್ಲ ನಿಗೆ ಬೇಜಾರಾಗಲ್ಲ ಈಚೆ ಚೆನ್ನಾಗ ಇದೆ ಬರೋ ನಾವ್ ನೋಡ್ಬೋದ ಬಂದ್ರಿ ಏಳು
ಏನೋ ಚೆಂದ ಇದೆ ರೀ ಕತೆೆ
ಚೆನ್ನಾಗಿ ತಿನ್ಬೇಕಂದೆ ಇಷ್ಟ ಮತ್ತೆ ಅಲ್ಲಿ ಫ್ರೆಂಡ್ಶಿಪ್ ಅಥವಾ ಗೆಳೆತನ ಬರುತ್ತೆ ಪ್ರೀತಿ ಬರುತ್ತೆ ಸಂಬಂಧಗಳು ಬರುತ್ತೆ ಅದೆಲ್ಲಾ ಮೀರಿ ಅದೆಲ್ಲ ಒಂದು ಹುಡುಗಿ ಮೇಲೆ ಬೀಳುತ್ತು ತಂದೇ
ಹೌದಾ
ಸೌದ ಹ ಮತ್ತೆ ನೀವೆಲ್ಲೋ ಆಚೆ ಎಲ್ಲೋ ಲ್ವಾ
ಆ ಚೆಲ್ಲ ಹೋಗಲ್ಲ ರೀ ಸದ್ಯಕ್ಕೆ ಚಾ ಕುಡಿಯಂಗ್ ಆಗೈತೆ ಚಾ ಕುಡಿತಾ ಇದೀನಿ ನೋಡಿ.
ಚಾ ಕುಡಿತ್ದೀರಾ ಯಾರ್ ಮಾಡ್ಕೊಟ್ಟಿದ್ದು
ಚಾ ನಾವೇ ಮಾಡ್ಕೋ ತಿರಿ
ಹ ನಿಮಿಗೆ ಚಾವೇರೆ ಮಾಡಕ್ ಬರತ್ತಾ
ಹೌದು ಮಾಡ ಬರುತ್ತೆ.
ಹಯ್ ಹೋ ಇಲ್ಲ
ಹ್ಮ ಏನ್ ಕೇಳಂದ್ರು ಮಾಡಾಕ್ ಬರಲ್ಲ ಅಂತೀರಲ್ರರಿ
ನ್ ಮನೇಲಿ ಮಾಡಕ್ಕೆ ಬರತ್ತೆ ಇಲ್ಲಿ ಮಾಡಕ್ ಬರಲ್ಲ ಅಷ್ಟೇ ಏನ್ ಮಾಡದು
ಓ ಮನೇಲ್ ಮಾಡೋದ್ ಬೇರೆ ಇಲ್ ಮಾಡೋದ್ ಬೇರೆನಾ
ಹೌದು.
ಅದೇ ನನ್ನಗೆ
ಹಾ
ಅದೇನ್ ರೀ ಹಂಗೆ
ಹೇಳಿ ಹೇಳಿ.
ಚಹಾ ಮಾಡೋದ್ ಕಲೀರಿ ತುಂಬಾ ಸುಲಭ ಅದು
ಇಲ್ಲಿ ಹೇಳಿ ಹೇಳಿ ನೋಡಣ ಹೆಂಗ್ ಮಾಡದು ಅಂತ
ಏನು
ಚಹಾ ಹೆಂಗ್ ಮಾಡದಂತ ಹೇಳ್ರಿ ಕಲ್ಕೊತಿನಿ
ಒಲೆ ಹಚ್ಚೋದು ಒಲೆ ಹಚ್ಚೋದು ಒಲೆ ಮೇಲೆ ಪಾತ್ರೆ ಇಡೋದು ಪಾತ್ರೆಗೆ ನೀರು ಹಾಕೋದು ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋದು ಸಕ್ಕರೆಲ್ಲ ಬೆಲ್ಲ ಅದಾದ್ಮೇಲೆ ಚಹ ಪುಡಿ ಹಾಕೋದು ಅದನ್ನ ಕುದಿಸ್ಬೇಕು ಚೆನ್ನಾಗಿ ಕುದ್ದಿಸಬಿಟ್ಟು ಅದ ಕ್ಕ ಹಾಲಾಕಿ ಸೋಸೋದು ಅದೇ ಚಹಾ
ಬಿಡ್ರಿ ಹಾಗೆಲ್ಲ ನೀವು ಅಡಗೆ ಮಾಡೋದ್ರಲ್ಲಿ ಫಿಕ್ಸ ಪ್ರತಂದುಪಿದ್ದೀರಾ ಅಂತ ಗೊತ್ತಾಯ್ತು ನನಗೆ
ಅಷ್ಟೇನಿಲ್ಲ ರೀ
ಯಾಕೇ
ಅಷ್ಟೆಲ್ಲಾ ಏನ್ ಇಲ್ಲ ನಮಗೆ ಬಂದಷ್ಟು ನಾವು ಹೇಳದ್ವ ಅಷ್ಟೇ ಅಪ್ಪ
ಂ ಯಾವದಂತೆ
ಹೌದು ರೀ ನನಗೆ ತುಂಬ ನಿದ್ದೆ ಬರ್ತಾ ಇದೆ ಇವತ್ತು ಮಲ್ಕೋಬೇಕು ಇವಾಗ
ಹಾ
ಹ ನಂಗೆ ತುಂಬಾ ನಿ ನಿದ್ದೆ ಮತ್ತ ಬರ್ತಾ ಇದಾರೆ ಮಲ್ಕೊಬೇಕ ಇವಾಗ
ಸರಿ ಆಯ್ತು ಮಲ್ಕೂರಿ ಹೋಗಿ
ಆಯ್ತು ಆಯ್ತು ನಿಮ್ಮಂದಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು
ತುಂಬಾ ಸಂತೋಷ ಆಯತು ಧನ್ಯವಾದಗಳು